ಹಲೋ ಕೇಳಸ್ತ ಇದಯ ಸೌಂಡು
ಹಾ ಕೇಳಿಸ್ತಾ ಇದೆ ನಿಮ್ ಕೇಳಸ್ತಾ ಇದೆಯಾ
ಹಾ ಕೇಳಸದ ನೋಡಪಾ ಆರಾಮ
ಆರಾಮಪ್ಪಾ ನೀನು
ನಾನು ಕೂಡ ಆರಾಮಪ ನಿಮ್ಮ ಮನೆಯಲ್ಲಿ ಹೆಂಗಿದ್ದಾರೆ ಅಪ್ಪ ಅವರು ಅಮ್ಮ ಅವರು ಅಣ್ಣ ಅವರು
ಎಲ್ಲರೂ ಸರಿಯಾಗಿದ್ದಾರೆ ದೇವ್ರ ದೆಹ ನಿಂತ ಎಲ್ಲರೂ ಆರಾಮಾಗ್ದಿದ್ದೀವಿ ನಿಮ್ಮ ಫ್ಯಾಮಿಲಿಯಲ್ಲಿ
ನಮ್ಮ ಫ್ಯಾಮಿಲಿಯಲ್ಲಿ ನಮ್ಮ ಅಣ್ಣನು ಕೂಡ ಆರಾಮಿದಾನೆ
ಹಾ ಹಾ
ನಮ್ಮ ತಾಯಿಯವರು ಕೂಡ ಆರಾಮಿದ್ದಾರೆ
ಹಾ ಹಾ
ಮತ್ತೆ ನಮ್ಮ ತಂದೆಯವರು ಕೂಡ ಆರಾಮಿದ್ದಾರೆ
ಹಾ ಹಾ
ಮತ್ತೆ ನಮ್ಮ ತಮ್ಮನೂ ಕೂಡ ಆರಾಮಿದ್ದಾನೆ
ಹೌದಾ ನೀವು ಎಷ್ಟು ಮಂದಿ ಇರೋದು
ನಾವು ಇಪ್ಪತ್ನಾಾಕ ಮಂದಿ
ಇಪ್ಪತ್ತ್ನಾಲ್ಕು ಮಂದಿಯ ನೀವು ಇರೋದು ಜಾಯಿಂಟ್ ಫ್ಯಾಮಿಲಿ ನಾ ನಿಮ್ದು
ಇಲ್ಲ ಇಲ್ಲ
ಅದೇ ಹೆಂಗೆ ಇಪ್ಪತ್ತ್ ನಾಲ್ಕು ಜನ ನೀವು್ ಮಕ್ಕಳ ಎಷ್ಟು ಮಂದಿ ನಿಮ್ ತಂದೆ ತಾಯಿಗೆ
ಹನ್ನೆರಡು
ಹನ್ನೆರಡು ಮಕ್ಕಳ ಮತ್ತ ಇಪ್ಪತ್ ನಾಗ ಹೇಗೆ ಯಾದು
ನಮ್ಮ ಅಪ್ಪಿಗೆ ಡಬಲ್ ಇಂಜನ್
ಓಹೋ ನಿಮ್ಮಪ್ಪಾಗೆ ಇಬ್ರು ಅಂದ್ರೆ ನಿಮ್ಗೆ ನಿಮ್ ತಂದೆಗೆ ನಿಮ್ ತಂದೆ ಎರಡು ಮದುವ ಮಾಡ್ಕೊಂಡು ಕೊಂಡಿದ್ದಾರಾ
ಹೌದು
ಹಓ ಹ ಹ ಹ ಹ ನೀವು ದೊಡ್ಡ ತಾಯಿಯ ಮಗಳು ಮ ಮಗನಾ ಏನು ಸಣ್ಣ ತಾಯ ಮಗ
ನಮ್ಮ ತಂದೆಗೆ ಎರಡು ಮದುವೆೆಯಾಗಿದ್ದಾವೆ
ಹಾ ಅದು ಗೊತ್ತಾಯ್ತು
ಬ್ ಇಬ್ಬರು ತಾಯಿ ಇದ್ದಾರೆ ನಮ್ಗೆ ಒಬ್ಬರು ತಾಯಿಯಿಂದ ಆರ್ ಮಕ್ಳು ಇನ್ನೊಬ್ಬರು ತಾಯಿಯಿಂದ ಆರ್ ಮಕ್ಳು ನಂಬಲ್ಲಿ ಸಮಾನತೆಯನ್ನು ಮೇಂಟೆನೆನ್ಸ್ ಮಾಡ್ತೀವಿ ನಾವು ಯಾಕಂದ್ರೆ ಜಾತಿ ಬೀದ ವ ಜಾಸ್ತಿ ಮಾಡೋದಲ್ಲ ಬ ಹಾಗಿ ನಾವು ಕರೆಕ್ಟ್ ಆಗಿ ನಮ್ಮ ಬಪ್ಪರು ಡಿಸಸ್ ಮಾಡಿದ್ದಾರೆ
ಹ್ಮ್ ಹ್ಮ್
ಇವಿಗೆ ಯಾರ ಮಕ್ಕಳು ಅಂತೇಳ
ಹಾ
ಸೊ ಹಾಗಾಗಿ ನಮ್ಮ ತಾಯಿಯವರು ಮೊದಲನೇ ತರ್ದು ಎರಡನೇ ತಾಯಿಯ ಅವರಿಗೆ ಆರು ಮಕ್ಕಳು ಮೊದಲ್ನೇ ತಾಯಿ ಆಗಿರ್ತಕ್ಕಂತ ಮಗನ ಆಗಾಗಿರ್ತ ಇತಕ್ಕಂತ ನಾನು ನನಗೆ ಮೂವರು ನಾ ಮೂರರು ಗಣಸ ಮಕ್ಕಳು
ಹಾ
ಅವರು ಹೆಣ್ಮ
ಹಾ ಹಾ
ಹ ಇನ್ನೊಬ್ಬರು ನಮ್ಮ ಇನ್ನೊಬ್ಬರ ತಾಯಿ ಆಗಿರ್ತಕ್ಕಂ ಅವರಿಗೂ ಕೂಡ ಆರು ಮಕ್ಕಳಾರೆ ಆರು ಮಕ್ಕಳಲ್ಲಿ
ಹಾ
ಮೂವರು ಗಣೇಶ ಮಕ್ಕಳು
ಹಾ
ಮರುೋ ಹ
ಹಾ ಮತ್ತೆ
ಮೂವರು ಹೆಣ್ಮಕ್ಕಳು
ಹೌದಾ ಇಷ್ಟು ದೊಡ್ಡ ಫ್ಯಾಮಿಲಿ ಅಡಗೆ ಯಾರು ಮಾಡೋದು ಇಷ್ಟು ಮಂದಿಗೆ
ಈಗ ಇಲ್ ನೋಡಿ ಈಗ ನಾ ಎಷ್ಟು ಮಂದಿ ಅಂದೇ ನಿಮ್ಗು ಇಪ್ಪತ್ ನಾಲ್ಕು ಮಂದಿ ಅಂದೆ ಈಗ ಎಷ್ಟು ಆಯ್ತು ಈಗ ನೋಡಿ ನಾನು ನಮ ಒಂದ್ರೆ ನಮ್ ಇಬ್ಬರು ತಾಯಿ ಮಕ್ಕಳ ಎಷ್ಟ್ ಮಂದಿ ಆದ್ರು ಆರರು ಹನ್ನೆರಡ್ ಆದ್ರು
ಹಾ
ಮತ್ತೆ ನಮ ಇಬ್ಬ್ರ ತಾಯಿ ಇರಿದ್ರೆ ಹದ್ನಾಕು ಆಯ್ತು
ಹಾ
ನಮ್ಮ ತಂದೆ ಒಬ್ರ ಗಿಡಿದ್ರೆ ಎಷ್ಟ ಆಯ್ತು
ಹದಿನೈದು
ಹದ್ನೈದು ಜನ ಆಯ್ತು
ಹಾ
ಇನ್ನ ಎಷ್ಟ ನಾಳಿದ್ರು
ಇಕಡೆ ಐದು ಅಕಡೆ ಒಂದು ನಾಕ ಒಂಬತ್ತು ಜನ
ಒಂಬತ್ ಜನ ಹಳಿದ್ರಲ್ಲ ನಮ್ಮತ್ ತಾತನಗೆ ಇಬ್ರೇನ್ರು
ಓಹ ಹೋ ಹೋ ನಿಮ್ಮ ತಾತರಿ ಮತ್ತೆ ಇಬ್ಬರು ಹೆಏನ್ರಾ
ಹಾ
ಹಾ
ಇಬ್ರಗ ಮೂವರ್ ಮೂರು ಮಕ್ಕಳುಗಳು
ಇಬ್ರರಿಗೆ ಮೂವರು ಮೂವರು ಮಕ್ಕಳುಗಳು ಹಾ ಹಾ ಈ ಕಡೆ ಆಹ ಎಷ್ಟು ಆರು ಏಳು ಏಳು ಅಂದ್ರೆ ಇನ್ನ ಇನ್ನ ಮೂವರು ಇನ್ನ ಇಲ್ಲ ಇ ಇ ಇನ್ನ ಇಬ್ಬರು ಇನ್ನ ಇಬ್ಬರು ಯಾರು
ಇನ್ನುೂ ಇಬ್ರಲ್ಲ ಎಲ್ಲ ಪರಬರದ ಅಲ್ಲ ಅದರಗ್ ಬಿಡ್ರಿ
ಹಾ ಹಾ ಹಾ
ಅದು ಹೇಳೋದ್ರಲ್ಲ ಸ್ವಲ್ಪ ಇಂದ ಮುಂದೆ ಆಗಿರುತ್ತೆ ಅದ್ರಲ್ಲಿ ಏನು ಸಮಸ್ಯೆ
ಹಾ ನಾ ನಾನ್ ತಿಳ್ಕೋತೀನಿ ಗೋರು ಹಂಗೇನಿಲ್ಲ ಇ ದೊಡ್ ಫ್ಯಾಮಿಲಿ ಐತ ಅಂದ್ರೆಮಗೆ ಒಸ್ವಲ್ಪ ಹೇಳೋಕೆ ಒ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ನಿಮ್ಗೆ ಒ ಸ್ವಲ್ಪ ತಿಳಿಯುವುದಿಲ್ಲ ಒಂದಿಷ್ಟು ಮಂದಿ ಆಡೆ ಕಡೆ ಕಡೆ ಓದೋಕೆ ಬರಯಕೆ ಹೋಗಿರ್ತಾರೆ ಸ್ವಲ್ಪ ಕೆಲ್ಸಕ್ ಹೋಗಿರ್ತಾರೆ ಎಲ್ಲರಿಗೆ ಥೋಡೆ ಎಲ್ಲರಿಗೆ ಸ್ವಲ್ಪನೇ ನೆನ್ಪಟ್ಟು ಹೋದಾಗುತ್ತದೆ ನನಗೆ ಅರ್ಥ ಆಗುತ್ತೆ ಹಂಗೇನ ಬಿಡಿ ನಿಮ್ದು ದೊಡ್ ಫ್ಯಾಮಿಲಿ ಐತಿ ಫ್ಯಾಮಿಲಿ ಐತೆ ಸ್ವಲ್ಪ ದೊಡ್ಡ ಫ್ಯಾಮಿಲಿ ಮತ್ತ ಆತ ಹಿಡಿದು ಬಂದಿದ್ದಾರೆ ಅಂದ್ರೆ ನಿಮ್ದು ಪೀಳಿಗೆ ಪೀಳ ಇಂತ ಬಾಳ ತೆಗಳು ತೆಲೆಗಳು ಹೋಗಿರ್ತವೆ ನಿಮಗೆ ಇರ್ಲಿ ಬಿಡಿ ಹಗೆ ಹಾ ಅಡ್ಗೆ ಹೆಯಾಂಗೆ ನೀವು ಇರೋದು ಹೆಯಾಂಗೆ ಹೊಲಗಳು ಎಷ್ಟಿದೆ ನಿಮಗೆ
ನಮ್ಗೆ ನಮ್ ತಾತನಿಗೆ ಹೊಲಗಳು ಎಷ್ಟಿದು ಅಂದ್ರೆ ಟೋಟಲ್ ಆಗಿ ನಮ ತಾತನ್ಗೆ ಇರೊಬ್ರು ಒಬ್ಬನೇ ಮಗನ
ಒಬ್ಬನ್ ಮಗೆಗೆ
ಹೇಗಂದ್ರೆ ನಮ್ಮ ತಾತನಿಗೆ ಇಬ್ರು ಹೆಂಡತಿಯರು ಇದರು ಅಂದ್ರೆ ಇಬ್ರು ಅಜ್ಜಂತಿಯರು ಇದ್ರು
ಹಾ ಹಾ ಹಾ
ಆದ್ರೆ ಅಜ್ಜಿನ್ ದರಿಗೆ ಬರಿ ಹೆಣ್ಮಕ್ಳು ಇದ್ರು
ಹಾ ಹಾ ಹಾ
ಒಬ್ಬನೇ ಗ ಆತನೇ ನನ್ನ ಪಾಪ್ಪ
ಹಾ ಹಾ ಹಾ
ಸೊ ನಮ ತಾತನಿಿಗೆ ಇರ್ತಕ್ಕಂತ ಆಸ್ತಿ ಎಷ್ಟಿದೆ ಅಂದ್ರೆ ನಮ ಾತನಸ್ತ್ರಿ ಈಗ ಮುಂಬೈ ಮುಂಬೈಲ್ಲಿ ಒಂದು ಮೂವತ್ತು ಪ್ಲಾಟ್ ಇದ್ದಾವೆ ಆಹ ದೆಹಲಿಯಲ್ಲಿ ಒಂದ್ ಮೂರು ಏರ್ಪೋರ್ಟ್ಸ್ ಇದ್ದಾವೆ
ಹಾ ಹಾ
ಒಂದ ಎರಡು ಕಾರ್ಖಾನೆ ಫ್ಯಾಕ್ಟರಿಗಳು ಇದ್ದಾವೆ ಎಲ್ಲಿ ಅಂದ್ರೆ ಉತ್ತರ ಪ್ರದೇಶದಲ್ಲಿ ಇದಿದ್ದಾವೆ ಅದು ಮತ್ತೆ ಕೇರಳದಲ್ಲಿ ಮತ್ತು ಇದು ಹೊಲ್ಲ ಇದ್ದಾವೆ ಮೂವತ್ತ ಎಕರೆ ಕೇರಳದಲ್ಲಿ
ಹಾ ಮತ್ತೆ
ಹಾ ಇಷ್ಟು ಇಷ್ಟ ಇಷ್ಟಿದೆ ನೋಡಿ ಎಲ್ಲಾ ಆಸ್ತಿ ನಮ್ಗೆ ಈಗ
ಎಲ್ಲ ಆಸ್ತಿನೂ ನಿಮಗೆ ನಾ ನೀವ ಏನು ಬಿಡುಗರು ಅಂಬನಿನ ನಿಮ್ಮ ತುಂಡಿ ಮೇಲೆ
ಅಂಬಾನಿನನು ನೀವು ಎಲ್ಲಾ ತಲ ಎಲ್ಲ ತೆಗೆದು ಬಿಿಟ್ಟು
ಹಾ ಮತ್ತೆ ಅಂಬಾನಿ ಇದಾರಲ್ಲ ಅವರು ಅಂಬ ಅಂಬಾನಿ ಅವರು ಅಷ್ಟು ಶ್ರೀಮಂತರು ಹೇಗೆ ಆಗಿದ್ದಾರೆ ಅಂತ ಗೊತ್ತಾ ನಿಮ್ಗೆ
ಇಲ್ಲ ಅವರು ಶ್ರಮೆ ಪಟ್ಟಿದ್ದಾರೆ ಶ್ರಮೆ ಪಟ್ಟಿ ಕಂ ಕಂನಿಯನ್ನು ಓಪನಿಂಗ್ ಮಾಡಿದ್ದಾರೆ ಕಂಪನಿಯಿಂದ ಬೆಳೆಸಿ ರಕ್ಕ ಗಳಸಿ ಮತ್ತೆ ಕಂಪನಿಯ ಮೇಲೆ ಇನ್ವೆಸ್ಟ್ ಮಾಡಿ ಮತ್ತೆ ಅದ್ರ ಮೇಲೆ ಟ್ರೇಡಿಂಗ್ ಮಾಡಿ ಮತ್ತೆ ಅದ್ರ ಮೇಲೆ ಇನ್ವೆಸ್ಟ್ ಮಾಡಿ ಹಿಂಗ ಮುಂದುವರಿತಾ ಹೋಗಿದ್ದಾರೆ ಅವರು
ಮತ್ತೆ ಅವ್ರ ಕಂಪನಿ ಹೆಸರು ಏನ ಅಂತ ಗೊತ್ತೇವ ನಿಮ್ಗೆ
ಅವ್ರ ಕಂಪನಿಯ ಸರ್ ಜೀವೋ
ಜಿಯೋ ಅಲ್ಲ ರಿಲಯನ್ಸ್
ಹಾ ಹಾ ರೇಟ್ ರೇಟ್ ರೈಟ್ ರೈಟ್ ಸಿಮ್ ಹಾ ಸಿಮ್ ಐದೆ ರೈಟ್ ರೈಟ್ ರೈಟ್ ರಿಲಯನ್ಸ್ರ್ ಹಾ
ಅದು ಕಂಪ್ನಿ ಸ್ವತ ಅವ್ರದಲ್ಲ ಅದು ನಮ್ ತಾತಡ್ದಿತ್ತು ನಮ್ ತಾತನ ಹೆಸರು ರಿಲಯನ್ಸ್ ಅಂತ ಹೇಳೆ
ಓ ಅದೇ ಅನ್ಕೊಂಡಿದ್ದೆ ಗುರು ನಾನು ಎಲ್ಲೋ ಒಂದ್ ಸ್ವಲ್ಪ ಮಿಸ್ ಹೊಡಿತಿದೆ ಅಂತ ಈಗ ತಿಳಿದ್ ಬಂತು ನನಗೆ ನಿಮ್ ತಾತನ ಹೆಸರಿ ಲಯನ್ಸಾ
ಹ ನಮ್ ತಾತನ ಹೆಸರು ರಿಲಯನ್ಸ್ ಅಂತೆ ಹೇಳಿ ಅವರು ಒಂದ್ ದಿವ್ಸ ಹಿಂಗೆ ಸಮಸ್ಯೆ ಇತ್ತು ಅರೋದು ಸ್ವಲ್ಪ ನಮ್ ನಮ್ ತಾತ ಸ್ವಲ್ಪ ಪ ಶ್ರೀಮಂತತ್ ಇದ್ರಲ್ಲ ಹಳ್ಳಿಯಲ್ಲಿ ಸುತ್ತಮುತ್ತ ಹಳ್ಳಿಯಲ್ಲಿ
ಹ ಹಾ
ಅವರು ಕೂಡ ಅಲ್ಲಿ ಇದ್ರು ಅಲ್ಲಿ ವಾಸವಾಗಿದ್ರು ಒಂದ್ ದಿವಸ ಹಿಂಗೆ ಸಮಸ್ಯೆ ಇತ್ತು ಏನಂತಂದ್ರೆ ಅವ್ರ ತಂದೆ ತಾಯಿಯದು ಒಂದ್ ಆಸೆ ಇತ್ತಂತೆ ಏನಂತಂದ್ರೆ ನನ್ ಮಗ ಇದು ಇದು ನಮ್ಮ ಭಾರತ ದೇಶದ ಅತಿ ಶ್ರೀಮಂತ ವ್ಯಕ್ತಿ ಆಗ್ಬೇಕಂತೆ ಅವ್ರದು ಅವ್ರ ತಂದೆ ತಾಯೇ ಕನಸ್್ತಿತ್ತ ಅಂತದ ಒಂದ್ ದಿವಸ ಏನಾಗಿತ್ತ ಅಂದ್ರೆ ಅವ್ರ ತಂದೆ ತಾಯಿಗಳು ಅದು ಸ್ವಲ್ಪ ಸಿಟಿಗೆ ಹೋಗ್ತಿದಾರಂತೆ ನಗರಕ್ಕೆ ಸ್ವಲ್ಪ ಸಂತೆ ಮಾಡ್ಕೊ ಬರ್ಲಿ ಅಂತಳೆ
ಹಾ
ಇಬ್ರು ಓದ್ತಿದ್ರಂತೆ ತಂದೆ ತಾಯಿ ತ ಮು ಮುಕೇಶ್ ಬಾಬು ಸಣ್ಣದ ಇದ್ನ ಅವಾಗ ಬಾಬು ಅಂತ ಹೇಳ ಏ ಕರ್ತಿದ್ ನಮ್ದು
ಹಾ ಹಾ ರೈಟ್ ರೈಟ್ ಅವ್ರಿ ಬಾಬು ಅಂತ ಕರತಿದ್ರು
ಹಾ ಮತ್ತೆ ಅವ್ರ ತಂದೆ ತಯಾರು ಹೋಗ್ತಾ ಇರ್ಬೇಕಾದ್ರೆ ಗಾಡಿಯಲ್ಲಿ ಆಕ್ಸಿಡೆಂಟ್ ಆಗಿ ಅಲ್ಲೇ ಮರಣವನ್ನು ಪ್ಪಿದರು ಅವರು ಇಬ್ಬರು ಕೂಡ
ಹಾ ಹಾ ಹಾ
ಮತ್ತೆ ಈಂಗ ಒಂದ್ ನಾನು ಸುದ್ದಿ ಕೇಳಿದ ಹ ಇವ್ರ ತಂದೆ ತಾಯಿಯವರು ಇವ್ರ ಕನಸ ಇತ್ತು ಆದ್ರೆ ಕನಸು ನನಸಾಗಕಕಿಂತ ಮೊದದಲ್ಲಿ ಅವ್ರ ತಂದೆ ತಾಯಿಯವರು ಹಿಂಗ ತೀರ್ಕೊಂಡ್ ಬಿಟ್ರು ಅಂತ ಹೇಳಿ ನನಗೆ ಸ್ವಲ್ಪ ಮನ್ಸಿಗೆ ಬೀಜ ಆಯ್ತು ಮ ಅವವಾಗಿಂದ ಅವಿಗೆ ನನ್ ತಾತ ಅವ್ರು ಏನ್ ಮಾಡಿದಿದ್ದಾರೆ ಅಂತಂದ್ರೆ ಅವವಾಗಿಂದ ಅವಿಗೆ ಅವ್ರ್ದು ಇರ್ತಕ್ಕಂತಹ ಕಂಪನಿ ರಿಲಯನ್ಸ್ ಕಂಪನಿ ಅಂತೇಳಿ ಇತ್ತಲ್ಲ ಆ ಕಂಪನಿ ಅವಗಿಂದಾಗೆ ಅವ್ರುಅವ್ರಿಗೆ ಕೊಟ್ಬಿಟ್ರು ಅವ್ರು ಹ್ಮ್ ಮತ್ತೆ ಅವ್ರ್ದ ಏನು ಕೂಡ ಪರಿಶ್ರಮ ಆಯ್ತು ಏನಿಲ್ಲ ಅವ್ರದುು
ಹಂಗಂದ್ರೆ ಅವ್ರದ್ದು ಅಂಬಾನಿಿದವ್ರದು ಏನುೂ ಇಲ್ಲ ಎಲ್ಲಾ ನಿಮ್ ತಾತನ್ ಸೊತ್ ಅಂದ ಜ್ಞಾನ ಕ
ಹ
ಅಡಿಗುರು ಇಷ್ಟೆಲ್ಲಾ ಆಸ್ತಿಯನ್ನು ಅವರು ಆಸೆಗ ಕಾಲ ಪೂರ್ತಿ ದಾನ ಮಾಡಿದ್ದಾರೆ ಅಂದ್ರೆ ನಿಮ ತಾತ ಗ್ರೇಟ್ ಗುರು ನಿಮ್ ತಾತ ಗ್ರೇಟ್
ಮತ್ತೆ ಅವರು ಇದಾರಲ್ಲ ಈಗ ಅಂಬಾನಿಯವರು
ಹಾ ಹಾ
ಮತ್ತೆ ಈಗ ಇಷ್ಟೊತ್ತನ ಹೇಳಿದನಲ ಆಸ್ತಿರೊದು ಆರು ಏರ್ಪೋರ್ಟ್ ಇದ್ದಾವೆ ಓಲಾ ಇದಾವೆ ಪ್ಲಾಟ್ ಂತಳೆ
ಹಾ ಹಾ
ಅದು ಎಲ್ಲಾದ್ಕುನು ಅವ್ರೇ ಅವ್ರೇ ಕೊಟ್ಟಿದ್ರು ನಮ್ಗೆ ಅಂಬಾನಿವರೇ ಎಲ್ಲ ತಾನು ಅವ್ರ್ ನಮ್ ಕಂಪನಿ ಏನಿತ್ತಲ್ಲ ಎಲ್ಲಾ ಕಂಪ್ನಿ ಮತ್ತೆ ದುಡ್ಡು ಹಣ ಎಲ್ಲಾ ಕೊಟ್ಬಿಟ್ಟಿದೆ ಅವ್ರಗೆ ಸೊ ಅವ್ರೆ ನಮ್ಗೆ ಇಷ್ಟು ದಾನ ಮಾಡಿ ಬೇರೆ ಹೋದ್ರೆ ನಾವು ಅವ್ರುಗ್ ದುಡ್ ಕೊಡ್ಬೇಕಂತೇಳಿ ಅವ್ರೇ ಮುಂಬೈಲ್ಲಿ ಸ್ವಲ್ಪ ಇದ್ದು ಕಲ್ಕತ್ತಲ್ಲಿ ೇಳ ಸ್ವಲ್ಪ ಸ್ವಲ್ಪ ಅದು ಇದಾಯ್ತ ಅಂತ ಕೊಡ್ತಿದ್ದಾರೆ ನಮಗು
ಓಹೊ ಹೋ ನೀವೆಲ್ಲಾ ನಿಮ್ಮ ಫಸ್ಟ್ಗೆ ನಿಮ್ ತಾತ ಅವ್ರ ಮೇಗೆ ಇನ್ವೆಸ್ಟ್ಮೆಂಟ್ ಮಾಡಿ ಅವ್ರಿಗೆಲ್ಲಾ ಸ್ವಲ್ಪ ಸವಲತ್ತು ಮಾಡಿ ಅವ್ರಿಗೆ ಮುಂದೆ ಬೆಳೆಸಿ ಈಗ ಅಂಬಾನಿ ನಿಮ್ಮ ಕಾರ್ಯವನ್ನು ಆ ನನ್ಗೆ ಇವ್ರು ಇಷ್ಟು ಹೆಲ್ಪ್ ಮಾಡಿದ್ರು ಇವರು ನನ್ ನನ್ನ ಬೆಳೆಗೆ ಬೆಳೆಯೋಕೆ ಕಾರಣ ಇವರೇ ಆದಾರಂತ ನಿಮ್ಗೆ ಇಷ್ಟ್
ಹಾ ಈ ಈ ಈ ಹೀಗೆ ನೋಡಿ ಇಕತಿ ಹೇಳೊದಂದ್ರೆ ಇದೆ ನೋಡಿ
ಹೌದಾ ಈಗ ಬಿಡಿರಿ ನಿನ್ ನಿಮ್ ತಾತ ರಿಲಯನ್ಸ್ ಅವರು ಬಾಹ್ಳ ಬಾಳ್ ಬಾಳ್ ಅಂದ್ರೆ ಇಷ್ಟ್ ಇಷ್ಟು ಒಳ್ಳೆ ವ್ಯಕ್ತಿ ಅಂತ ನಾ ಅನ್ಕೊಂಡಿದ್ದಿಲ್ಲ ಬಿಡುಗುರು
ಮತ್ತೆ ಇದು ಇನ್ ವರೆಗಾದ್ರುನು ನಾನು ಯಾರ್ ಮುಂದನು ಕೂಡ ಹೇಡ್ಕೊಂದಿಲ್ಲ ಈಗ ನಾನು ಇದಿಷ್ಟೇ ಒಂದ್ ಒಂದೆ ಮಾತ್ ಹೇಳಿದ್ನಂದ್ರೆ ಈಗ ನಮ್ ತಾತಂದು ನಮ್ ಪಪ್ಪಗೆ ಬರುತ್ತೆ ನಮ್ಮ ಅಪ್ಪನಿಂದ ನನಗೆ ಬರುತ್ತೆ ಎಲ್ಲದುವೆ ಕಂಪನಿ ಕೂಡ ನಾನ್ ಹೋಗಿ ಈಗ ಈ ನಾನು ನಾನು ಹೋಗಿ ಒಂದೇ
ಕೋರ್ಟಿಗೆ ಹೋಗಿ ಆರ್ ಇದು ಕೇಸ್ ಮಾಡಿಬಿಟ್ರೆ ಅವ್ರ್ದ ಇರ್ತಕ್ಕಂತ ಆಸ್ತಿ ಕಂಪನಿ ಜಿಯೋ ಸಿಮ್ ಆಯ್ತು ಮತ್ತೆ ಇನ್ನೂ ಏನೇನಿದಯಲ್ಲ ಅದು ಎಲ್ಲಾಟು ಕೂಡ ನನ್ನ ಹೆಸರ ಆಗಿಬಿಡುತ್ತೆ ಅದು
ಹಾಹಾ ಹಾ ಹಿಂಗಯ್ತಾ
ಹಾ
ಕರೆಗ್ಲು ಗುರು ನಿಮ್ ತಾತ ಇಷ್ಟು ಗ್ರೇಟ್ ಅಂತ ನಾನು ಅನ್ಕೊಂಡಿದ್ದೆ ಇದಿಲ್ಲ ನೀ ಎಲ್ಲಾನ ಬರೀ ಹೆಸ್ರು ಕೇಳುತ್ತವ್ ಕೇಳ್ ಕೇಳ್ಕೊಂಡ್ ಬಂದಿದೆೆ ಅಂಬಾನಿ ಹಂಗ ಐತೆ ಹಿಂಗ ಐತೆ ಅಂತ ತ ಆದ್ರೆ ನಿಮ್ ಪ್ರಿ ಹಿಂದಿನ ನಿಮ್ಮ ಪರಿಶ್ರಮ ಮ್ಮ ನಿಮ್ಮ ತಾತನ ಪರಿಶ್ರಮ ನನಗೆ ಗೊತ್ತಿದ್ದಿಲ್ಲ ಗುರು ಮೈಂಡ್ ಬ್ಲೋಯಿಂಗ್
ಹೌದಾ ಹಂಗೇನಿಲ್ಲ ರೀ ನನ್ ತಾತ ಮೊದಲಂತಾನೇ ಒಳ್ಳೇದಾಗಿದ್ ರಿ
ಹಾಹಾ ಹಾ
ತನೆ ಬರ್ತಿದ್ರು ಅವರು ಯಾವಾಗಲು ಕೂಡ
ಸರಿ ಬಿಡಿ ನಾನಗ ಸ್ವಲ್ಪ ನಿದ್ದೆ ಬರುತ್ತಿದೆ
ಸರಿನಾ ಸರಿ ಹೇಳಿ
ಹಾ